ಹೇಳ್ರಿ
ಏನ್ ನೋಡಿದ್ರ ಇತಾರೆ
ಏನ್ ನೋಡ್ರಿ ನೀವ್ ಹೇಳ್ಬೇಕು
ಹೌದ್ರಿ ಆರಾಮಲ್ರರಿ ಎಲ್ಲ ಊರ್ ಕಡೆಗೆ
ಆರಾಮ್ ನೋಡ್ರಿ ನೀವು
ಏ ನಾವನ್ ಆರಾಮ್ ನೋಡ್ರಿ ಮಳಿ ಬರಕತ್ೀ ಈ ಕಡೆ ಎಲ್ಲ ಕೆಲ್ಸಂತಾವ ಹ ರ ಮಂಗಳೂರು ಹೆಸರ
ಹೌದಾ ನಮ್ಮೂರಲ್ಲ ಅಂ್ರ ಏನ್ ಮಳನೇ ಇಲ್ಲ ಏನಿಲ್ಲ ನೋಡಪಾ
ಹೌದ ಸರ್ ಈ ಇಲ್ಲಿ ನಮ್ಮ್ ಕಡೆ ಫುಲ್ ಮಳೆ ಬರಕದ್ರೀ
ಹ ನೋಡ ಇಲ್ಲಿ ಮಿರ್ಗಿ ಮಳಿ ಬೆಳಿ ಹಚ್ಚ ಬಿಟ್ಟಿವವಿ ಒಂದ್ಿನಾನ ನೀರ ಮಳಿ ಇಲ್ಲಾ ಏನ ಇಿಲ್ಲ ನೋಡ ಆ ತರಗ ಜೀವನ
ಹೌದ ಯ ಇಲ್ಲಿ ನೋಡ್ರ ಬೆಳೆ ಎಲ್ಲ ಏನಲ್ಲ ಸರ್ ಮಳೆ ಬಂದಲ್ಲ ಕೆಲ್ಸ ನಿ
ಹೆಂಗ ಮಾಡ್ತರಿ ಬಾಳ ಹಿರರಣ ಆದ ನನು ನಿಮ್ ಕಡೆ ಫುಲ್ನ್ ನಿಮ ಫುಲ್ ಮಳೆ ರೀ ನಿಮ್ಮಲ್ಲಿ
ಹಾ ರೀ ಫುಲ್ ಮೈ ಬರಕತ್ರಿ ಒಂದ್ ವಾರ ಆಯ್ತು ನೋಡ್ರಿ ಕಂಟಿನ್ಯೂ
ಯಾವಾಗ ಹೋಯರಿ ಬೆಂಗ್ಳೂರ್ಗೆ
ಹ ಬೆಂಗಳೂರು ಗೆ ಹೋಗಿ ಮತ್ತ ಒಂದ ಎರಡು ದಿನ ಆಯ್ತು
ಹೌದಾ ಏನ್ ಏನ್ ಕೆಲ್ಸ ಮಾಡ್ತೀರಲ್ಲಿ ಏನ್ ಕೆಲ್ಸ ಮಾಡ್ತರಿ ಓ ವಜ್ಜೆ ಬಿಡ ಅಂದಾರ
ಹಾ ರೀ ಸಣ್ಣ ಸಣ್ಣ ಸಣ್ಣ ಪಫೋಟೋ ಹಡಿತೀವೀ ಮತ್ತ ದೊಡ್ಡವಲ್ಲ ರೀ ಸರಿ ಆ ಸಣ್ಣಪುಟ್ಟ ಏರಿಯಾ ಏರಿಯ ರೋಡ್್ರಿ
ಊರಿಗೆಿಗೆ ಯಾವಾಗ ಬರ್ಬೇಕು
ಅವಊ್ರ ಬರ್ಬ್ರಿ ಸರ್ ಏನ್ ಹಬ್ಬಾ ಏನ್ ನಿರ್ಬಂಧ ಮಾಡ್ರಿ ಅಂತಲ್ರಿ
ಹೌದ್ರಿ ಇವತ್ ಮೀಟಿಂಗ್ಗೆ ತೋರಲ್ಲಿ
ಹಾ ರೀ
ಮೀಟಗಿರ ಅಂದ್ರಿಂದ ಮತ್ತ ಬೇಡ ಅಂದರ
ಏನಂತಲ್ಲ ಯಾರ ಯಾರಿದ್ದಾರೆ
ಪ ಎಸ್ ಸಾಬು ಸರ್ಕಲ್ ಸಾಬು ಯಾದಗಿರಿ ಎಸ್ ಪಿ
ಹಾ ರೀ
ಬಂದಿದ್ರು ಮತ್ತೆ ಯಾಕಂದ್ರೆ ಹೋದ ವರ್ಷ ಜಗಳ ಆಗ್ಯದಂತ ಊರಲ್ಲಿ
ಹಾ ಸರ್
ಹಿತ ದೃಷ್ಟಿಯಿಂದ ಬೇಡ ಮಾಡದ್ ಬೇಡ ಅಂತ ಹೇಳಿದ್ರು
ಹಾ ರೀ
ಆಯ್ತು ಅಷ್ಟೇ ಮತ್ತೆ ನಾಳೆ ಏನ ಮೀಟಿಂಗ್ ಮಾಡ್ತಾರಂತ ಗೌಡ್ರ ಮನೆಯಲ್ಲಿ
ಹಾ ರೀ
ಮಾಡೋದ್ರಿಂದ ಏನಾಗುತ್ತೆ ಗೊತ್ತಿಲ್ಲ ಅಷ್ಟೆ
ಇ ಅವಊರಿನ ಗಣ್ಯ ವಕ್ತಿಗಳು ಏನ್ ಮಾತಾಡಿದೆ ಅಂದ್ರೀ
ಮಾತಾಡಿದ್ರು ಅವ್ರೆಲ್ಲ ಡಿ ಸಿ ಆಡ್ರರ್ ಆಗಿದ್ರೆ ಇ ಏನ್ ಮಾಡ ಆಗಲ್ಲಂದ ಯಾಕಂದ್ರೆ ಮೇಲೆ ಅದ ಅವರೇ ಹೆಡ್ ಅವ್ರ ಮಾತ ಕೇಳಕ್ ಯಂದ್ರೆ ಮತ್ತತ್ ನಮ್ಗೆ ಏನಾದ್ರು ಸಸ್ಪೆಂಡ್ ಮಾಡ ಪೊಸಿಷನ್ ಅಂತಾದ ಹೇಳಿದ್ರರು
ಹಾ ರೀ
ಅದು ಹಿತದೃಷ್ಟಿಯಿಂದ ಮತ್ತೆ ಏನ್ ನಾಳೆ ಏನ್ ಮಾಡ್ತಾರೋ ಏನೋ ಗೊತ್ತಿಲ್ಲ ಅಷ್ಟೆ
ಹಾ ರೀ ಅದೇ ರೀ ಈಗ ಹೆಂಗಿದ್ರ ಒಂದು ವಾರ ಮಳೆ ಬಂದ್ರೆ ಎಲ್ಲಾ ಕೆಲ್ಸ ನಿಂತವ್ರಿ ನಮವ ಅದೇ ಅದೇ ಅದೇ ಬರ್ಬೇಕ್ತರ್ತ ಮ ತ ಬರ್ಬ ಹ
ಬರಿ ಬರಿ ಏನ ಆಗತ್ತ ನೋಡಮ್ಮ ದೇವರ ಮ್ಯಾಲ್ ದಯೆ ಅದೆಲ್ಲ
ಹೌದು
ಹಾ
ಈಗ ಟ್ರೈನ್ ಬುಕ್ ಮಾಡ್ಬೇಕಂದ್ರೆ ಟ್ರೈನ್ಲ್
ಬಸ್ಸಗ್ ಬರ್ರಿ
ಬಸ್ಸಿಗೆ
ಆ
ಬ ಸಲ ಬಸ್ತಿ
ಹೌದಾ ಬರ್ರಿ ಏನ್ ಆಗಲ್ಲ ಯ ಯಾಕಂದ್ರೆ ವಿ ಆರ್ ಎಲ್ ಅಲ್ಲೂ ಬಸ್ ಇದ್ದಾವೆ
ಹಾ ರೀ
ಆ ಬಸ್ಸಕ್ಕೆ ಬಂದ ಬಿಡ್ರಿ ಮತ್ತೆನಡದ್ರ ಸಮಾಚಾರ
ಹೇಳಬೇಕ ರೀ ಹೆಂಗ ಚೊಲೋ ನಡತಾರಿ
ಏನ್ ರಿ
ಬೆ ಎಲ್ಲ ತಳ ಬಂದವ
ಏನ್ ಮಾಡ್ತರಿ ಮಳಿ ಇಲ್ಲ ಏನಿಲ್ಲ ನೀರ್ ಬಿಡ್ಬೇಕಂದ್ರೆ ಕ್ಯಾನಲ್ ಅಲ್ಲಿ ನೀರ ಇಲ್ಲ ಏನಿಲ್ಲ.
ಹೌದ ರೀ ಇನ್ನ ಚಾನಲ್ನಗ್
ಕೆನಲ್ ನೀರ್ ಬಿಟ್ಟಲ್ರಿ ಬೇಕಂದ್ರ ಮೇಳ ಎಲ್ಲಿ ಕೂಡ ಮಳೆ ಆಗಿಲ್ಲ
ಹಾ ನಮ್ಮ ನಮ್ಮ ಕಲ ಒಂದ್ ವಾರ ಆಯ್ತ್ರಿ ಬಂದ್
ಏನ್ ಮಾಡ್ತಿ ಎಲ್ಲಾ ರೈತರು ಸಂಕಷ್ಟ ಅ ಯಾರಿಗ ಹೇಳಕ್ ಆಗಲ್ಲ
ಅದೇ ರೀ ಮಳಿ ಬ್ಯಾಡಂದ್ ಕಡೆ ಬರದ್ರಿ ಬರ್ಬೇಕಕ್ ಕಡೆಗ ಬರಲ್ ರಿ ಮಳೆ
ಹೌದೌಹೌದು
ಹೀಗೆ ಮಾಡಿ ರೈತರ ಈಗ ಆದ್ರ
ನಿಮ್ಗೆ ಪಗಾರ ಎಷ್ಟು ಕೊಡ್ತಾರಲ್ಲಿ
ನಮ್ಮ ಪಗಾರ ಇದ ರೀ ಕಾಂಟ್ರಾಕ್ಷನ ಇದ ರೀ ನಾ ಎಷ್ಟು ಮಾಡ್ತಾ ಅದರ ಮೇಲೆ ಡಿಪೆಂಡ್
ಹೌದೌಹೌದು ಏ ಲೈಸೆನ್ಸ್ ಮಾಡಿಸರ ಏನ
ಹಾ ರೀ ಲೈಸೆನ್ಸ್ ಮಾಡ್ಸಿದ್ರಿ
ಹಾ
ಏ ತಗಡಿಗ ಸ್ವಲ್ಪ ಹೊರ್ತಾರಿ ಅ ರ ಯಾರ ಪಕ್ಷ
ಇಂಜಿ ಮಗ ಸ್ತ್ರೀ ಏನ್ರಿ ನೀವು ಹ ಹಾ ಯಾವತ್ ಸಿಿವಿಲಾ ಯಾವುದಾ
ಎ್ರ ಸಿವಿಲ್ ರಿ
ಹೌದ ಹೌ ಎಷ್ಟ ವರ್ಷ ಆಯ್ತ ಮುಗಿಸಿ
ಮುಂತ್ ಮತ್ತೆ ಮೂರವರ್ಂತ್ಗ
ಹೌದೌದೌದು ಎಷ್ಟು ಗಳಿಸಿರ್ ಇಲ್ಲಿವರೆಗೆ
ಇ ವಿಗೆ ಅದೇ ಏನಲ್ರಟ್ಟಿಗೆ ಎಕ್ಸ್ಪೀರಿಯನ್ಸ್, ಇರಬೇಕಂತೆ ಸ್ಟಾರ್ಟಿಂಗ್ ಹದಿನಂಟ ಇಪ್ಪ ಇಲ್ಲ ಅಂದ್ರೆ ಎಲ್ಲಿ
ಏನ್ ಮಾಡಕ್ಕಾಗ ಯಾವ ಬರದು ಊಿಗೆ ಇನ್ನು
ಅವ ಬರ್ಬ್ರೀ ಅದೇ ಇವಾಗ ಹಬ್ಬಕ್ ಬರ್ಬಂತ್ರೆ ಅದೇ ಹಬ್ಬದ ನೋಡ
ಬರ್ರಿ ಬರ್ರ ಬಾಳ ಬಾಳ ವರ್ಷ ಹಳಷ್ಟಿಂದ ಬಂದಿದ್ರ ಇದೆ ಎಲ್ಲಾ ಹಬ್ಬ ಮೊರ ಮರಿ ಎಲ್ಲ ಎಲ್ಲ ಊರಲ್ಲಿ ಆಗುತ್ತೆ ಎಲ್ಲ ಮೋರಂ್ ಆಯ್ತು ಇದ ಆಯ್ತು ಎಲ್ಲಾ
ಹೌದು
ಯಾಕಂದ್ರೆ ಜಾತಿ ಅದುದ ಒಂದು ಏನ್ ನೋಡೋದು ಎಲ್ಲ ಅ ಸಮುದಾಯದವರುನು ಬರ್ತಾರ ಆ ತರ ನೋಡಪ್ಪ ಅದು
ಅದೆ
ಊಟ ಆಗ್ಯದಲ್ರರಿ ಕೆಲ್ಸ ಅದು ಊಟ ಗೀಟ
ಊಟ ಎಲ್ಲ ಇದ್ರ ಅರ್ ಖಾಲಿನೇ ಕುಂತೀವಿ ನೋಡ್ರಿ ಅದೇ ಫೋನ್ ಹಚ್ಬೇಕಂತಿದ್ರರಿ ಏನ್ ನಡದ ಸಮಾಜ ಸರ್ ಏನಿಲ್ಲಾ ಊರಾಗ
ಹೌದಾ ನಿಮಲ್ಲಿ ನೆಟ್ವರ್ಕ್ ಇಲ್ಲೇನು
ಆಡವಾಗಿಲ್ಲ ನವ ನೆಟ್ವರ್ಕ್
ಹೌದ ಹೌದ
ಸರ್ ಅದು ಮಳಿ ಬಂದ ತಕ್ಸನ ಹೋಗಿಬಿಡತದ
ಹಾ ರೀ
ಮಳಿ ಬಂತಂದ್ರಿ ಏನು ಕೀ
ಹೌದು ಊಟ ಏನಾಗಕ್ತಾರ ನಿಮ್ಮಲ್ಲಿ
ನಮ್ಮಲ್ಲಿ ಅನ್ನಾಕ ಏನು ಐತ್ರಿ ಚಾರ್ಟ್ ಪಿಜ್ಜಾ ಟಿಟ್ ನಾರ್ತ್ ತಿಂತೀವಿರಿ ನಮ್ಮದ ನಾವ ಮಾಡಕೊಂಡ ತಿಂತೀವಿ ರೀ ಎಲ್ಲವರದಾಳ ರೀ
ಹಾ ಹಾ ಒಟ್ಟ ಚೆನ್ನಾಗ ಆಗ್ತಾರ ಬೀಜಿ ಗೀಜಿ ಮಾಡಿದ್ರ
ಹಾ ರೀ ಪ್ರೇಶ್ ಹೇಳಲ್ ಒಬ್ಬ ಹುಡುಗ ಆಯ್ತ ಬಂದ್ ಆಕಿ ಬಂದ ಅಡಿಗೆ ಎಲ್ಲ ಮಾಡಿ ಇಟ್ಟತಳರಿ
ಕರೋಕೆ
ಪಿಜಿ ಅಲ್ಲ ಸರ್ ರೂಮ್
ಓ ರೂಮ್ ಓ ರೆಂಟ್ ಎಷ್ಟು ಒಬ್ಬೊಬ್ಬ್ರಿಗೆ
ರೆಂಟ್ ನೋಡಿ ಸರ್ ಒಬ್ಬೊಬ್ಬರರಿಗೆ ಬಾಳ್ ಅದಾವ
ಹೌದಾ ನಾವನು ಬರ್ಬೇಕು ಸ್ವಲ್ಪ ಸಾಲಾ ಇತ್ತು
ಹಾ ಸರ್ ಆಲ್ಲಾ
ಆದರಿಂದ ಏನ್ ಮಾಡಕ್ ಆಗಲ್ಲ ಮತ್ತ ಬರ್ಲೇಬೇಕಲ್ಲಪ್ಪಾ
ಲ್ಲ ಏನಕ್ ಮಾಡ್ಕೊಂಡ್ರಿ ಸಾಲ ನೀವು
ಹೋದ ವರ್ಷ ಹತ್ತಿ ಬೆಳೀಲಿಲ್ಲ
ಹಾ ಸರಿ ಟ
ಕ್ಸ್ ಅದರ ವೆಟ್ ಇತ್ತ ಅಂದ್ರ ಮಳೆ ಇಲ್ಲ ಏನಿಲ್ಲ ಏನ ಮಾಡ್ತೀರಾ ರೈತರ ಸಂಕಷ್ಟ ಆತರ ಅದ ಯಾರಿಗೂ ಏನ ಮಾಡಕ ಆಗಲ್ಲ.
ಹೌದ ಅಂತ ಹೆಂಗ ಆಗೆತ ಟಕ್
ಹಾ ರೀ ಟಕ್ ಹು
ಹೌದ ಲೆ ಮಳಿ ಬರಂಗ ಬಂತ್
ಕೇಳಿಸ್ತಿಲ್ಲರೀ ಹೇಳಿ ಮಾತಾಡಿ ಜೋರಾಗಿ ಗ್ಗೋ ಗೋ ಗೋ
ಹಾ ಬೇಕತಾ ಪೆಟ್ರೋಲ್ ಕಾಲಿ
ಏನ ಮಾಡ್ತರಿ ಬಾಳ ಹೈರಾನ್ ಜೀವನ ಏನ ಮಾಡ್ತರಿ ನಾವನ ಬರ್ಬೇಕಕ್ ಇವಾಗ. ನಮ್ದುನು ಬಿ ಎಸ್ ಸಿ ಕಂಪ್ಲೀಟ್ ಆಯ್ತು
ಹಾ ರೀ
ಏನಾದ್ರು ಹೊಟ್ಟೆ ಪಾಡಿಗೆ ಮಾಡ್ಕೊಬೇಕು ಐ ಟಿ ಐ ಗಿ ಟೈ ಮಾಡ್ಕೊಂಡ್ ಅಲ್ಲಿ ಬರ್ಬೇಕತ ಮಾಡೆವಿ.
ಐಟಿ ಐ ಮಾದತ್ತಿರೆಂಡ್ರಿ ಎಲ್ಲಿ ಮಾಡ್ತ ಐ ಟಿ ಐ
ಐಟಿಐ ಇಲ್ಲಿ ಗೌರ್ಮೆಂಟ್ ಕಾಲೇಜ ಅಲ್ಲಿ ಮಾಡ್ಬೇಕ್ರೀ ನಾವನು
ಹು ರೀ
ಏನೋ ಎರಡ್ ವರ್ಷದಲ್ಲಿ ಒಳ್ಳೆ ಕೆಲ್ಸ ಸಿಗ್ತ ಅಂತ ಅಲ್ಲಿ
ಹೌದ ದ್ರಿ
ಹಾ ಆದ್ರಂದ ಸ್ವಲ್ಪ ನಮಗುನು ಹೊಟ್ಟೆ ಪಾಡನು ಕಡಿಮೆ ಆಗುತ್ತೆ. ಟಕ್ ಹು
ಹೌದ್ರಿ ಮತ್ತೆ ಹೆಂಗಿದ್ರ ಅದ್ರಾಗ ಸಾಲ ಎಲ್ಲಾ ಕೇಳಕೊಂಡೇನ್ ಸಾಲಾ
ಬರ್ಬೇಕಲ್ಲರಿ ಏನ ಮಾಡಕ ಆಗಲ್ಲ
ಹಾ ರೀ ಅದ ರೀ ಮತ್ತ ಏನ ನಿ ಸೇವಾ ತಂದ ದುಡ್ಡ ಇದ
ಹಾರಿ
ಬೇಸ ಯಾವಾಗ ತಂದೆತ ಇದ ನೀದು ಪದವಿ
ಸಿ ಒಂದ್ ಮೂರ್ ವರ್ಷ ಆಯತ್ರಿ ಕಂಪ್ಲೀಟ್ ಆಗಿ ಆಗಿರೋದ್ರಿಂದ ಸ್ವಲ್ಪ ಕೆಲ್ಸಾನೂ ಸಿಗ್ತ ಇಲ್ಲ ನಮ್ಮಗೆ
ಮತ್ತ ನಿಮ್ಮ ಅವ್ರ ಮುಖ ಮಾಡ
ಮಾ ಏನಂತ ಬಟ್ಟ ಜೇ ಮಾಡಕ್ಲ್ರಿ ಎಲ್ಲ ಟೈಮ್ ನಮ್ದೇ ಇರಲ್ಲ ಅವದಿಲ್ಲ
ಹ್ಮ ಹ ಅ
ಹಾ ನಮ್ ಟೈಮ್ ಇತ್ತ ಅಂದ್ರೆ ಏನ್ ಬೇಕಾದ್ರ ಮಾಡುದು ಮಾಡ್ಬೋದು ಬಟ್ಟ ಟೈಮ್ ಈ ತರ ಆಯತ ಅಂದ್ರೆ ಏನ್ ಮಾಡಕ್ ಆಗಲ್ರೀ ರ ಬಾಳ ಹೈರಾಣ ಐತ್ರಿ ನಿಮ್ದೇ ಪಾಡ್ರಿ ಆರಾಮ್ ಬೆಂಗ್ಳೂರ್ ಹಿಂಗ್ಳರ್ ದುಡ್ತಿರಿ ಬೇಜಾನ್ ನಿಮ್ ಅಪ್ಪ ಜಮೀನ್ ಮಾಡಿಟ್ಟಿದ್ದಾರೆ
ಸರ ಹ
ಎಲ್ರಿ ಏನ್ ಮಾಡಕ್ ಆಗಲ್ಲ ಆ ರೀ
ಬರ್ಸ್
ಎಲ್ಲರಿ ಇರೋದ ರರಿ ಏನ್ ಮಾಡಕ್ ಆಗಲ್ಲ ನಿಮ ನಿ್ ಜೀವ್ನ ನಿಮ್ ಜೀವನ ನಿಮ್ಗೆ ನಮ್ ಜೀವನ ನಮ್ಗೆ
ಎ ಸಾವಿರ ತಿಂಗಳ ಮೂವತ್ತು ಸಾವಿರಂದ ಸ
ಏನ್ ಮಾಡ್ತ್ರರಿ ಎಲ್ಲಾರು ಆರಾಮ್ ಇರಬೇಕಂತ ನಾವನ್ ಬಯಸ್ತೀವಿ ಈ ತರ ಮಾಡಿದ್ರೆ ಏನ್ ಮಾಡಕ್ ಆಗಲ್ಲ ಅವದು ತಾನೇ
ಹ
ಗೂ ಮೊದ್ಲು ಕಷ್ಟ ಕೊಡ್ತಾನೆ ಆಮೇಲೆ ಕೊನ ಕೈ ಇಡ್ತಾನೆ ಅಂತ ದ
ಹಾ ರೀ
ಒಳ್ಳೆಯವರಿಗೆ ಒಳ್ಳೆ ಹ ಕೆಟ್ಟಕ್ಕೆ ತುಂಬಾ ಆ ರ
ಟೀಚರ್ ಬಾಳ್ ನೋಡ್ತಾರೆ
ನೋಡ್ಬೇಕೇ್ರಿ ಎಲ್ಲಾ ಸಿನಿಮಾ ಪ್ರಿಯರ ನಾವಂತ ಕನ್ನಡ ನಾವವು ಬೆಳಸ್ಬೇಕಂತ ನಾವವು ಮಾಡ್ತೀವಿ
ಹಾ ರೀ
ಮತ್ತೆ ಬೆಳಿ ಬೆಳಿಬೇಕಂದ್ರೆ ಕೆಲವೊಬ್ರು ಬೇರೆ ಕಡೆ ಅಟ್ರಾಕ್ಷನ್ ಆಗ್ತಾ ಇದಾರೆ ಅಷ್ಟೇ
ಹೌದು
ದೇವರು ಒಳ್ಳೆಯವರಿಗೆ ತುಂಬಾ ಕಷ್ಟ ಕೊಡ್ತನಂತೆ ಹಾ ಕೊನೆದಲ್ಲಿ ಕೈ ಹಿಡತಾನೆ ಕೆಟ್ಟವರಿಗೆ ಮೊದ್ಲು ತುಂಬಾ ಸುಖ ಕೊಡ್ತಾನೆ ಆಮೇಲೆ ಕೊನೆದಾಗಿ ಕೈ ಬಿಟ್ಬಿಡ್ತಾನಂತೆ
ಅಷ್ಟೇ ಆೆ ಮತ್ತೆ ಜೀವನ ಬಟ್ ಅ ಲಾಸ್ ಕಡ್ ನೋ್ರರಿ ನಮಗೆ ಒಳ್ಳರಿಗೆ
ನಾವ್ ಏನ್ ಮಾಡ್ಲಿಕ್ಕ ಮೋಸ ಅಂತ ಮಾಡ್ಬಾರ್ದು ಯಾರ್ಿಗೆ ಹಾ ಯಾಕಂದ್ರೆ ಕರ್ಮ ಅನ್ನೋದ್ ಯಾರನ್ನುೂ ಬಿಡಲ್ಲ ಸರ್ ಅದು ಏನ್ ಮಾಡ್ತರಿ ಸರ ನಮ ಬಡತನ ತಿಪ್ಪಲು ಬಾಳ ಐತಿ
ಅದೆಲ್ಲ ಮಾಡ
ಬರ ನಾಳೆ ಬಸ್ಗೆ ಕೂಡ್ರಿ ಬಂದ್ಬಿಡ್ರಿ ಚಾಪೂರ್ಗೆ
ಹಾ ಸ
ಹಾ ನಾ್ ಒರ್ಸ್ಗುಂಡಿಗೆಾ ಹೊರ್ಗುಂಡಿ ಇಲ್ ನಮ್ದ್ ಒರ್ಸ್ುಂಡಿಗೆ
ಅಲ್ಲ ಒಕೊಂಡ್ ಎಲ್ರಿೀ ಸರ್ ನಮ್ದ ಅದ ತಿರುವವಳಂತರಿ ಪೊಗದ ಹೇಳ
ಹೌದಾ ನಾ ರಿಲೇಷನ್ ಇದ್ದಾರಪ್ಪಾ
ಯಾರ್ನರ್ತ
ಅವರು ಚಪ್ಪಾಟಿಯಾರ ಅಂತ ಹುಡುಗರು ಹಾ ಅವರು ನಾವ ಎಲ್ಲ ಸಂಬಂಧಿಕರಗ್ಬೇಕು
ಏನ್ತ್ರ
ಅವ್ರ ನಮ್ ದಡಪ್ಪ ಮಕ್ಳಾಗಗ್ಬೇಕಪ್ಪ
ಹ
ಹ
ಅವೌದ ್ರಂಡ್
ಹೌದಾ ಮತ್ತ ಅವ್ರ ಊರಲ್ಲೇ ಬಿಟ್ಟು ನೀವ ಬೆಂಗ್ಳೂರ್ ಹೆಂಗೋದಯ
ಬೇಲ ಜ ಹೊಟೆ ಮಾಡಿ ಮಾಡಲ್ಲ ಇವಾಗ ತುಂಬ
ಹೌದ ಹಾ ಹ ನಾಡ ಆರಾಮ್ ಟೈಮ್ ಸಿಗ್ತೇ ಬಂದ್ಬಿಡು ಯಾಕಂದ್ರೆ ನಾಡಿದ್ದೆ ಮೂರಮ್ಮನ ಮೂರಲ್ಲಿೇ
ಹಾ ಸರಿ ನಾಳೆನೇ ಬರ್ತೀನಿ ತೋ್ರಿ ಒಂದೇ ಬರತ್
ಹೌದು ನಾವವು ನೀವು ಚಿರ ಒಳಗ್ ಬರೋದ್ರಿಂದ ಗೊತ್ತ ಗ ಆಯ್ತು ಏನ ಶಾಂತಿ ಸಭೆ ಅಂತ ಮಾಡಿದ್ರು
ಹಾ ಸರಿ
ಹ ಅದೇನೋ ದೇವ್ರದ್ ಏನೋ ಊರಲ್ಲಿ ಲೆಗ ಆಗಿದ್ರಿಂದ ನಮ್ಮ್ ಊರಲ್ಲಿ ನೋಡಕಂತೀವಿ ಅಂತ್ ಆರಾಮು.
ಹೌದ ಸರ್ ಇದ್ ಶಾಪರ್ಕ್ಕೆ ಯಾವಗ್ ಬರ್ತ್ರೀ ನಿಮ್ಮ್ ಊರ್ಲಿಂದ ದೇವರು
ಅದು ನಮ್ಮೂರ್ ಅದು ಶಿರಳ ತೆ ನಮ್ಮೂ ಉರ್ಸಕೊಂಡಿಗಿರಿ ನಮ್ದ
ಅದೇಲ್ಲಿ ಶರವಣಿ ನಾವ ಬರ್ತ್ತದೆ ದೇವರದ
ಇಪ್ಪತ್ನಾಾಕನೇ ತಾರೀಕ ರವು ನಿಮ್ ಮೂರ್ ದೇವ್ರು
ಇಪ್ಪತ್ನಾಲ್ಕ ಬರ್
ಹಾ ಇಪ್ಪತ್ನಾಲ್ಕು ಇಪ್ಪತ್ನಾಕ ಅಲ್ಲೇ ತಿರುಗಾಡಿ ಮತ್ ಅವತ್ತೆ ಊರರಿಗೆ
ಇಲ್ಲ ಐಟ ಹೆಂಗ ಮಾಡ್ಬೇಕಂತ ಮಾಡ್ರಿ ಇ ಯ್ಯಾಪಾರ ಮಾಡ್ಬೇಕಂತ ಮಾಡ್ರಿ ನ
ಹೌದ ಯಾಕ ಬಂದ್ಬಿಡ್ರಿ ಅಲ್ಲ ಇವತ್ತೇನ ಕುತ್ ಬಿಿಡ್ರಿ ಬಸ್ಸಗೆ
ಇಲ್ಲ ಸರ್ ಇವಾಗ ನೀವು ಐ ಟಿ ಐ ಮಾಡಕ ಅಂತ ಹೇಳಿದಿರಲ್ಲ ಸರ್
ತ್ತ
ಹಾ ರೀ ಎಲ್ಲಿ ಮಾಡ್ಬಬೇಕ
ಹಾ ಹ ಒಳ್ಳೇದ್ ಒಳ್ಳೇದು
ಹಾ ರೀ
ಸರ್ ಮಾಡ್ತೀನಿರಿ ಸ್ವಲ್ಪ
ಹಾ ಸರಿ ಸರಿ.